ಹಾಅಣ ಯಾವುರಣ.
ಹಾ
ಯಾವುರಣ.
ಹೆಳ್ತಿನ ನಿಂದ್ರ ಅವ ಸ್ವಲ್ಪ ಬಿಜಿ ಇದೀವ ನಾವು. ಹ
ಅವ ಯಾವುರಣ.
ನಮದಾಣ.
ಹಾಣ
ಯಾದಗಿರಣ ನಿಮ್ದಣ
ನಮ್ದುಣ ಯಾದ್ಗೀರಣ ಇಲ್ಲೆ.
ಇಲ್ಲೇಂದ್ರ ಎಲ್ಲಿ
ಇಲ್ಲಿ ಕೆಂಬಾಳ ಯಾದಗಿರಿಬಲ್ಲಿ ಕೆಂಬಾಳಿಲ್ಲ.
ಹ
ಹಾ ಣ
ನಾಳಿಗಿ. ಹ್ಮ್ ಹ್ಮ್ ಉದ್ರಿ ಇಲ್ರಿ.
ಹ್ಮ್ ಹ್ಮ್ ಹಲೋ
ಹಲೋ ಅಣ
ಹ್ಮ್
ಅಣ ಪರದೀಪಣ ಫೋನಚ್ಛಿದ ಅಣ.
ಪರಾದ್ಯಾಗ ಹಚ್ಚಿಲನ್ಯಾ.
ನಾನ್ ಹಚ್ಚಿಲ ಹಚ್ಚಬೇಕ.
ನಿ ನಾ ಈಗ ಕೇಳದಗ ಕೇಳೇನ್ರಿ ಇಲ್ಲಂತ ಹೆಳ್ಬೇಕ್ರೀ. ಅದ ಕೊಡ ಇದು ಕೊಡ ಏನ್ ಹೇಳ್ತರ ಆಟ ಹೇಳ್ಬೆಕ್ರಿ. ನಾ ಹಾಕಿಲರಿ ನಾತೀ ಆಯ್ತ ಹ್ಮ್
ಆ ಪರದಿಪಣಗ ಫೋನ ಹಚ್ಚಬೇಕು.
ಅವನ್ಗಿತ ಶಾಣ್ಯರು ನಾವ್ ಎಟ್ಟಿದ್ರು. ಅ ಇಲ್ಲ ಹಲೋ
ಹಾ
ನೀ ಹಚ್ಚಿಲ ಪರದ್ಯಾಗ ಫೋನ.
ಹಚ್ಚಿಲ ಅವುಂಗು ಯಾಪ್ ತಗಸ್ಕೊಡ್ಬೇಕಂತದ.
ಯ ಹ ಮಾರ ಕೆಲ್ಸ್ಬಿಟ್ಟ ಇದೇ ಮಾಡಂದಿನ ಪಾಪನಿ
ಅ ಚ ಆರಾಯತ್ರಿ ಕಲ್ಲ ಎಡತಲ್ಲಿಯ ಅವ ರಾತ್ರಿ ಕೊಲ್ಲನೆ ಇರ್ತಾನಲ್ಲವಾ ಮತ್ತೆ ಕಡಲ ನಪ ಹೊರ್ತಲ್ಲೇ
ಹ
ರಕ್ಕವರತ ಇಲ್ಲಕ
ಹ್ಮ್ ಹ್ಮ್
ಏನ್ ಕಮ್ಮಿ ಅದ ಬ ಇದು ಬಿಊಟ್ಟ ಆ ಕಡೊ ಇರ್ಬೋದವ
ಯಾರು
ಪರದಿಪ್ಪಳ
ಉಬ್ಬಳಿ ಬುಟ್ಟಗನು
ಹುಬ್ಳಿುಟ್ಟಿ ಬಾಗ ಬಂದ ನೀದು
ಹ್ಣ
ಅದೇ ಚಲ್ಲ
ಹ ಉುರಿ ಹ ಚಕ ತಿನ್ನಿ ಹಲ್ಲ ಆಗದಲ್ಲಿ
ಆ ತಲ್
ಮನೆ ಕುಂತ ಎಳ್ ಕುಂತೀನಿ ಹೊತ್ತು ನ ಮನೆ
ಹಣ
ಹುಡ ಏನ್ ಆಯ ತಿಪ್ಪೆ ಚಂದ ಹಾಕನ್ ಬಾಟ್ಲೆ ಎಲ್ಲಸ್ತ ಸರಿಕಾಯ ಬಂದ ಹೇ್ತಾವ ಅವನ್ನ
ಓಟಲ್ಲ
ಓಟಿನಲ್ಲಿಂದ
ಅಂತ ಆಾಯಾದೆ ಮಳೆ ಮಕ್ಕ ಇನ್ನೋಣಗೊಂಡು ಕಂಡ
ಏನು ಯಾವಲ್ಲಿ ಹತ್ತೆ ಅವರ ಇತ್ತ ಏನುಚ್ಚಿ
ಎತ್ಾವ ಯಾವರ
ದೂರದಲ್ಲಿ ಕೊಡ ತಿಂತಾರೆ
ಆ
ಬುಧವಾರ ದಿನ ಕಂಡಾ ತಿಂತಾರಣ
ಮತ್ತ ನಾ ನಿಮ್ಮ್ ತಿ ನಿಮ್ಮ್ ತಂದೆಲ್ಲ ಕಂಡ ಮನೆಗೆ
ಏನ ಹೊಳ್ಳಾರ ಬುದದಿ ಆಗ್ಬಿಡ್ತೇ ತಿನಪ್ಪ ಅ ಮುಂಚಿ
ಹಬ್ಬ ಅಡ್ಸು ನಾವವು ಎಲ್ಲ ತಂತಿರ್ತವ್ರಿ ಎಣ
ಅರಿ ಚೆನ್ನಾಗತದು
ನಿಮ್ಪ್ ತಂದನ್ರಿ ಣ್ಣ ಮುಂಜಾನೆನೆೇ
ಹ್ಮ್
ಮುಂಜಾಳೆ ತಂದನೋ ಹಣಾ
ನಾ ತಿನ್ನಲ್ಲಲದು
ನೀರ್ ತಿನ್ನಲ್ಲ ಹ
ಹ್ಮ
ಹಕ್ಕ
ಏ ಹೊಳ್ಳ ಚಟಪಟ್ಟ
ಕಳ ೋಡಿ ಚಲ
ಹ್ಮ ಮತ್ತೆ ಇಲ್ಲ ಅದಮ್ಮ ಪ್ಯಾಂಟ್ ಮೇನ್ ಪಿಂಟ್ ಇರೋದ ಅಲ್ಲಿ ನಮ್ಗ ಹ್ಮ್ ಮತ್ತೆ ಹ ಬಲ ಬಬುಣ ಹ್ಮ್
ಗಿರೆಕ ಕೊ ಭಾಗಾ
ಎಲ್ಲ
ನಾ ಅಚ್ಚಂದ ನನ್ ಕಟ್ಟಂದ್ರ ನೀ ಆಫೀಸ್ ನೀ ಹತ್ಸ
ಹ್ಮ್
ಮಾತಾಡಮ್ಮ ಪಡೆದ ಒಂದ ಆಯ್ಕೊಡ್ಬೇಕ
ಅವ ಎಂತ ಸಿಕ್ಕ್ರಿ ಬಂಗ ಪಸ್ ನಮ್ಮತ್ರ
ಅಕ್ರ ಈಗ ಕನ್ನ ಬಿಟ್ಟಿ ಮಂದ ಕೇಳ್ಕತ್ಾರ ಪಜ ನೇ ನನ್ಗ
ಹ್ಮ ಹ್ಮ
ಪ್ಕದ
ಹ್ಮ್
ಯಾಪ್ ತಗ್ದ್ ಕೊಡೋ ನನನ್ ಗೊತ್ತಿನಪ್ಪ ಸಣ ಗೊತ್ತನ್ೆ
ಹ್ಮ್
ಯಾವ ಸುದೋಣದ ನ ಇಲ್ಲದ ನೋಡಪ್ಪ ಮಲ್ವಣ ಅನ್ನಂದ
ಂತ ಎಲ್ಲರೂ
ನಮ್ ಗೊತ್ತಿಲ್ಲಪ್ಪಾ ಅಂದ ನೀವ್ ಮಾತಾಡ್ತಿಲ್ಲ ಅಂದ ನ ತಗ್ದ್ ಕೊಟ್ಟಾರಪ್ಪ ನಾ ಸುಳ್ಯಕ ನಾ ಮಾತಾಡ ಹಂದಾ
ಹ್ಮ್
ಹಪ ನಾ ಹಜಾರ್ ತಗ ಕೊಟ್ರಂತ
ಹ್ಮ್
ಮಿಜಾ ಮಿಜಾ ಒರ್ದ ತೇಪ ಅದು
ಯಾರು
ತಸ ಕಾಯ
ಹೆಂಗ
ಯ ಇದು ಇದ್ರ ಡೌನ್ಲೋಡ್ ಮಾಡ್ಕರಲ್ಲ ಆಪ್
ಯಾರು ಪುನ್ನ ಅ ಹಕಣಾನ
ಅದು ಮಂಜಾಪನ ಪಂಡೆಗೆ ಹೊಡನ್ತ್ತಾ
ಹ್ಮ್
ಇದ್ಯಾಾಪ್ ನೋಡಣತ್ತ
ಹ್ಮ್
ಮದ್ ಇದೇಏನ್ ಖಾರ ತುಡಿ ಅನ್ತ್ತ ಒಡನತ್ತಾವ
ಹ್ಮ್
ಮತ್ತೆ ಇದ ಏನ್ ನೋಡ್ಲಿ ಅಂದತ್ತ
ಹ್ಮ್
ನನಗೆ ಗೊತ್ತಿರಪ್ಪಕ್ಕ ನಮಗೆ ಗೊತ್ತಿಿಲ್ಲಪ್ಪ ಅನ್ನತ್ತ ಅ ನಷ ನನ್ ಒಂದಡ್ ತಗದು ಕೂಡ ಅಂತ್ಣಪ್ಪೆ ನಮ್ಗ್ ಗೊತ್ತಿಲ್ಲಪ್ಪ ನಾ ಸುಳ್ಯಕ ನಾನಗ ಅವರು ತಗದ ಕೊಟ್ರೆ ಇಲ್ಲ ಪಂಜೆ ಇದು್ ಹತ್ ನಿಮಿಷ ಇಪ್ಪತ್ತು ನಿಮಿಷ ಮಾ ರೊಕ್ಕ ಬಳಲ್ಲತ್ತ
ಹ್ಮ್
ಯ ಐದು್ ಹತ್ತು ನಿಮಿಷ ಇದು ಒಂದ್ ನಿಮಿಷ ಆರಡು ನಿಮಿಷ ಐದು್ ನಿಮಿಷ ಮಾಡ ರಕ ನಲ್ ತಿಪ್ಪತ್ ಬೋಳತತ ಹತ್ ನಿಮಿಷ್ ಮಾಡತ ನೂೂಾಯ ಮ ಚ ನೂರು ರೂಪಾಯಿ ಬಳ್ತವತ
ನಂದು ಪುಂಪ ಅದ ನೀಗ
ನಂದು ಪಣಪ ಸಧಾರಣಂಗ ಬಿದ್ದ ಅಂಗಡಿಯ ರೊಕ್ಕ
ವಿಧವಗ
ನಾನು ಬಿದ್ದ
ಹ ಗೈಸಿದೆಪ್ಪ
ಎಳ್ನೂರು ರೂಪಾಯಿ
ಬಳಸಕ್ಕಿಂತ ನ್ಿ
ಹ್ಮ್ ನಿ ಮಾಡಟ ಇಲ್ಲಪ್ಪಾ
ನಂಜಲ್ಲಿ ಕಂಟ ವಿದ್ಯುತ್ ಕಟ್ಾಗ್ಯಲ್ವ ಯಾವ್ಯ
ನೀ ಜೀಿವ ಜೀಿವ ಸ್ಟಾರ್ನ ಮಾಡಡಾನ
ಒಂದಸ ಕಟ್ಟತ ಚಂದಾಗ ಕಟ್ಟತ ಇಲ
ಅದು ಆಟ ರೂಪಾಯಿ ಇರ್ತದತ್ತ ಜೀವನಸ್ಥಳ ಬಂದ್ ಮಾಡ್ಬೇಕತ್ತ
ಎಷ್ಟು ಸಾಲ ಬರ್ಬೇಕು ಅದು
ಅದು ನೀ ರಿಚಾರ್ಜ್ ಮಾಡ್ತೀಲ್ಲ ಅದಕ್ಕೊಂದ್ಸಲ
ಹ್ಮ್
ಐ ಪಿ ಎಲ್ ನೋಡಗ ಬಿಗ್ ಬಾಸ್ ನೋಡಗ
ಹ್ಮ್
ಅದ ಆಟೋ ಪೆ ಆಟೋ ಪೆಅತ್ ಬಂದ್ ಇಡ್ತದ ಬಂದ್ ಮಾಡಿಬಿಡಕತ್ತ
ಅದ ಎಲ್ಲಿದಂಗೆ ಗೊತ್ತಿಲ್ಲ ಆಪ್ಷನ್ ಗೊತ್ತಿಲ್ಲ ನಂಗಗೆ
ರೊಕ್ಕ ಅಂಗಿದ ಹಾಕತ ತೊಡ್ಕವು
ಹ್ಮ್
ಕಟ್ಟಾಹಾಕ್ತಾವ ಆಟೋ ಪೆ ಬಂದ ಮಾದಬಿಡಬೇಕು ಅಂತ ಹೇಳಿದ್ವು ಮಾಡೇನ ಪಾ ಅದಣ್ಣ
ಹಾ
ಆ ಬಾಪಾಡ್ ಹಾಗೆ ಮಾಡ್ತನ್ ಮತ್ತೆ ಮತ್ತ ಕರಿ ಅದಕ್ಕೆ ಜಿಯೋ ಸ್ಟಾರ್ಟ್ ಗೇ ಕರೆನ್ಸಿ ಆಗ್ತತ್ತನಿಲ್ಲಾ
ಹ್ಮ್
ಹಾಗೆ ಮಾಡ್ಕೋ ಆಟೋ ಪೇ ಬಂದ್ ಮಾಡ್ತೆನ ಮತ್ತೆ ಕಟ್ ಆಗಲ್ಲ ರೊಕ್ಕ
ಈಗ ಕಟ್ ಅದೇನ ಈಗ
ಈಗ ಮೂತ್ ಮಲೆ ಮೇಲೆ ಕಟ್ಟತ್ತವ ಈಗ ನಿನಗ
ನೋಡಿಲ್ಲ ನಾನು
ನೀ ಆಟೂ ಪೇ ಬಂದ್ ಮಾಡ್ಬೇಕ ಜಿಯೋ ಸ್ಟಾರ್ ಗೇ ಹೋಗಿ
ಜಿಯೋ ಸ್ಟಾರ್ ದಾಗ ಅಯ್ತೆನೋ ಆಟೋ ಪೆ
ಹ್ಮ ಆಟೋ ಪೆ
ನಾ ಫೋನ್ ಪೆದು ಹೇಳ್ತಿದೀನಿ ಬರೀತಾನಾಳ್ರಿ
ಅದೇ ನೋಡ್ ಪೋನ್ಪದಾಗ ಅದೇನ್ ಅದ್ರದಾಗ ಗೊತ್ತಿಲ್ಕ್ ಜಿಯೋ ಸ್ಟಾರ್ ಸಿಗದೊಂದು ನನಗುವೇ
ಹ್ಮ್ ಯಾವುದು ಅದು ಆಟೋ ಪೇ
ಹ ಆಟೋ ಪೇ ಆಯ್ತ್ ನೋಡಪ್ಪ ಅದು ಬಂದ್ ಮಾಡಬೇಕಂತ ಅಂಗಾದ್ರೆ ಏನಾಗಲ್ಲ ಅಂತೆ
ಈಗ ಮಾಡಬೇಕು ನೀನು
ಹಾ ನೀನು ಎಲ್ಲಿದೆ
ಅಂಗಡಿಯಗ್
ಯಾರ್ಯಾರು ಒಬ್ಬನೆ
ಎಲ್ಲ
ಒಂಬತ್ ಗಂಟೆ ಆಯ್ತಲ್ಲ ಅಂಗಡಿನ ಇನ್ನ ಬಂದ್ ಮಾಡಿಲ್ಲ ಎಷ್ಟೋತ್ತುತಾನಾ
ಒಂಬತ್ತುವರೆ
ಒಂಬತ್ತುವರೆ ಮೂರ್ ಕಾಲ ಅದೇ ತಕೊ
ಮೂರು ಆದ್ರೆ ಎಷ್ಟು ಆಯ್ತೆ ಈಗ
ನನ ಈಗ ಮೂರ್ ಆತ ಏನೋ ಇದೆ ಇನ್ನ್ ಮೂರ್ ನಿಮಿಷ
ನಿನಗೆ ಎಷ್ಟು ಇದೆ ಇನ್ನ ಕಾಲ್
ಅ ನಿನ್ ಮೂರ್ ಸಾಲ ಆಗಿದೆ ಈಗ
ಅ ನೀ ನಾನು ಒಂದ್ಸಲ ಕಟ್ ಮಾಡಿ ಚಿಗಿರಿ ಕಟ್ ಮಾಡಿ ಇಲ್ಲ ಅದ ಕಮ್ಮಿ ಇಪ್ಪತ್ ನಾಲ್ವತ್ ರೂಪಾಯೀನೇ ಬಂದ ಈಗ
ಯಾವಾಗ
ಹ್ಮ್
ತಾಲಿಮೆಗೆ
ತಲೆಮ್ಯಾಗ ಇದ್ದಾಗ
ಹ್ಮ್ ನಲತ್ತು ರೂಪಾಯ್ ಬಂದದ ಅದು ಸಧಳ .
ಅಲ್ಲ .
ಅಲ್ಲ ನಾ ಹಚ್ಚುದಾಗ.
ನೀ ಹಚ್ಚುದಾಗ ಅಂದ.
ನ ಹಚ್ಚುದಲ್ ನೀ ಕಟ್ ಮಾಡಿದಲ್ .
ಹ್ಮ್.
ಅವು ಸಿದ್ದಣ್ಣಗ್ ಹೋಗ್ಯಾವ ನಲ್ವತ್ ರೂಪಾಯಿ.
ಮತ್ ನಾ ಅವು ನಲ್ವತ್ತು. ಅದ್ನ ಕಟ್ ಮಾಡ್ ನಾ ಹಚುತ್ನಿ.
ಈ ಸಾದಾ ನೀ ಹಚ್ತಿಲ್ ನಾ ನಿನುಗ್ ಅಚ್ಚುತ್ ನಿಲ್ಲ. ನಾ ಹಚ್ದಾಗ್ ನಾನೀಗ್ ಬುಳ್ತವ್ ರೊಕ್ಕ.
ಹ್ಮ್.
ನೀ ಹಚ್ದಾಗ್ ನಿನಿಗ್ ಬಳ್ತವ್ ನಿನ್ ಅಕೌಂಟ್ಗೆ ನಾ ಹಚ್ದಾಗ್ ನನ್ ಅಕೌಂಟ್ಟಿಗ್ ಬಿಳ್ತಾವ.
ಹ್ಮ್ ಹ್ಮ್.
ಈ ಹಕತ್ತರ್ ಲೇ ಇದ್ನ ಮತ್ತೆ ಮುಂಜನ್ ಬಂದ್ ಕೊಸಿ ನೋಡು.
ಹ್ಮ್ ಬಾಡಪಾ.
ಅಮ್ಮನಪುಗ್ ನೆಂಸ್ಬೇಕ್ಲೆ.
ಹಾ.
ಮೊಣ ಪಣೆ ಸೂಡುಕ ಆಲ್ಕಟ್ಟಕ್ಕೆ ಬೈದ್ ಬುಡ್ತಾನ
ಹ್ಮ್ ಯಾರ ಮಾತ್ಲ್ಲ
ಹಗೆಲ್ಲ ಮಾತಾಡಂಗಿಲ್ಲತ್ತ ಹಂಗೆ ಮಾತಾಡ್ತ ಇಲ್ಲ ಊರ ಹೆಂಗ ಮಾತಾಡ್ತಿವಿ.
ಹ್ಮ್.
ಮಾತಾಡ್ಬಾವ್ದು ಮತ್ತ ಊರ ಹಿಂಗ ಯಾವ ಊರಣ್ಣ. ನಿಮ್ದು ಹೆಸರೇನು ನಿಮ್ ಮನ್ಯಾಗ ಎಷ್ಟ್ ಜನ ಅದರಿ.
ಇ ಉರೆಗಚ್ಚಿನಿ ಏನ್ ಮಾಡ್ತಿ
ಅಥವಾಲ್ದಾ ಅದು.
ಏತೇವಾ ಗಾಳಿಗ್ ಅಕಡೆ ಒಂದ್ ಈಕಡೆ ಹಾಗಕತ್ತದೆ.
ಸ ಮತ್ ಚಾಂದ್
ತಿಪ್ಪೇಗಚ್ಚಿ ನೋ ಅಣ್ಣ ಏನ್ ಮಾಡ್ತಿ.
ಅದ್ ಮತ್ ತಿಪ್ಪೆ ಅದ್ ತಿಪ್ಪೆ ಸಟ್ಟಿಲೇ.
ಹೋದ್ರೆ ಹೋಗೇತ್
ಅದ ಆಕಡೆ ತಿಪ್ಯಾರದು ಹೆಳದು. ಗೌಡ್ರದ ಯವ್ ಗೋಡ್ರು.
ಹ ಪೊಲೀಸ್ ನಿ ಕೊಂಡು ಕೊಡ್ರಿಲ್ಲ. .
ಅವ್ರದೋ ಇಲಿದು ಇಲ್ಲಿದಲ್ಲದು.
ಹ್ಮ್ ಮತ್ತೆ.
ಈ ತಳಗಿಲ್ಲ ಗೂಗ್ಗಳು ನೋಡದು ಗೂಗ.
ಯಾಕೆ.
ಮೊನ ಪಂಗಡದ
ಎರಿಗೋ ಹ್ಮ್ ಹ್ಮ್.
ಅದೇ ಮನೆ ಜಗುಲುದ್ ಮನೆ.
ಹ್ಮ್ ಹ್ಮ್.
ಅದು ನಡ್ದುದ ನಾಳಿ ಮುಕ್ಕನಿ ಕೇಳಗ್ ತರ್ತ್ ನಾನೀಗ.
ಹ್ಮ್ ಅರಾಮ್ ನೀವಂತ ಮಾಕೊಂದಿ ಯಲ್ ನೀ.
ಗಾಳಿ ಮಕ್ಕನಿ ಅದು ಕೇಳಕತದ.
ಹ್ಮ್.
ಆರಾಮ್ ಸುಮ್ ಮಕ್ಕಂದಿನ ಕೆಳಗತ್ ಯಾರಪ್ಪ ಅತ್ ನಾ ನೋಡ್ತೇನಿ.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
ಅದ ಕಾಕ್ಕಾರು .
ಹ್ಮ್ ಹ್ಮ್
ಮತ್ತ ಯಾವ ಬಟಿನೇ ಆರ್ಡರ್ ಮಾಡ್ಿಲ್ಲಲತ್ ಹಿಂಗ ಆಾಕ್ಪತ್ತನ್ನು ಬಟಿನೇ ಬರ್ಲಿಕ್ಕ
ಯಾವ ಬಟ್ಟಿ ಆಡ್ರ ಮಾಡಡಿವೋ ನೀನು
ಹಂಗಗೆನ್ ಟೀ ಶರ್ಟ್ ಹೆಿಂಗ ಆರ್ಡ್ರ್ ಮಾಡನಲ್ಲಿ ಎಪ್ಪತ್ತು ತಿಂಗಯ್ ತಿನ್ನ ಬರ್ಲಿಗೆ
ಯಾರ್ ಪುನ ಆಡ್ ಮಾಡಿ
ನಾನ ಫೋನ್ ನಾಗ್ ಮಾರಾಯ ಆಯ ತ ಆಮಿ ಸ್ಫೋಟಲ ಆಮಲೆ ನಟ
ನಾವ ತಿನಾಕ್
ಹ ನೀ ಯವ ಚೋಪಿಸ್
ಹ್ಮ ಯಾವ್ದ ಮಾಡ್ಬೇಕ ಇದ ಹಲೋ